ಹಾ ಏನ್ ಮಾಡತ ಹಾ ಮಾಡಡತಿ ಹೆಏ ಮಾಡಡತಿ
ಏನ್
ಹಲೋ
ಚತ್ ಮ ಆತಿದ ಹಲೋ ಚತ್
ಏನಿಲ್ಲ ಏನಿಲ್ಲ ನೀ ಮಾಡತಿ
ಹೊಡಪ್ಪ ಕೇಳಸತದೆ ಎಲ್ಲ
ಹ್ಮ್ ಹ್ಮ್ ಕೇಳಸ್ತೇತಿ ಹಾ ಕೇಳಿಸ್ತಾ ಇದೆ ಹ್ಮ್ ಹಲೋ ಹಲೋ
ಕೆವ ಸತ ಆಲ
ಕೆಲಸ ಹೇಳೋ ಪ್ರದೀಪ ಮಾಡತ್ತ ಸೋಮನಾಥ್
ಏನಲ್ ನೋಡುೋ ಸ ಇಲ್ಲೇ ಇಲ್ಲೇ ಎಂತರ
ಹಾ ಇದ್ದ ಹೋದನಾಗ
ಹ್ಮ್ ರಾತ್ರಿರಿಗೆ ಎಚ್ಬೇಕು ಸ್ಯಾಂಡಲ್ೂರ್ ಗಿಡ
ಹ್ಮ ಹ್ಮ್ ಎಸ್ಗಡ ಅ ಕೊ
ನೂರ ಇಪ್ಪತ್ತು
ನೂರ ಇಪ್ಪತ್ ರಾತ್ರಿ ಚ ಬರ್ತಿ
ನುರ್ ಇಪತ್
ಹ ಇದು ನಾನ್ ನಂಬಬೇಕೇನ್ ಯದಕ್ಕೆ ನಾಮ ಬಕೆ ಆಗಲ್ಲ ಓ ಸೋಮನಾಥ್
ನೋಡ್ ಚೇತನ ಗಿಡಗಳಳ ಹಚ್ಚಿ ಹದಿನೈದು ವರ್ಷೀ ಬೆಳಿತತಾವ ಹದಲ್ಲ ಹದ್ಿನೈದು ವರ್ಷ ಬಳದ್ರ ಒನ್ ಕಿಲೋ ಕ ಮೂವತ್ತು ಸಾವಿರ ರೂಪಾಯಿಂಗ ಇರುತಾವ
ಹಾ
ಒಂದ್ ಕ್ವಿಂಟಲ್ ತಗದರೆಕ್ಕ ಕೋಟ್ಯಾ ದಿವೇಶ ಆತಿನ
ಕೊಟ್ಯಾದೇಶ್ವರ ಆಗವ್ನೆ ಈಗ
ಹ್ಮ್
ನಾವು ಕೋಟ್ಯಾಧೀಶರ ಹಾಕಿವವಿ
ಏ ನೀ ಮ್ಯಾನೇಜರ್ ಇದ್ರೀ ನಿಗ ಕೊಟ್ಟದೇಶಶ್ವರ ಆಗದು
ಮ್ಯಾನೇಜರ್ ಯ ಮ್ಯಾನೇಜರ್ ಏನ್ ಹೇಳತೀನಿ
ಸರದ ಕರ್ಯದ
ಏನ್ ಕರಿಯದ
ಮತ್ತ ಊಟ
ಊಟ ಆಯ್ತು ನೋ ನಿಮ್ದ
ಹಾಗ್ ನೋಡಪ್ಪಾ ಏನ್ ಮಾಡಿದ ಊಟಕ
ಊಟಕ್ಕ ಚಪಾತಿ ಪಲೆ
ಹೋ
ಗಜರಿ ಪಲ್ಯ
ಲ್ಲೇ
ಹಾ ಏ ಚಲೋ ಮಾಡ್ತಾರ ಚಲೋ ಆಗಿರಲ್ ಏನು
ಹಾ
ಹ್ಮ್ ನಿಮ್ಗೆನಿತ್ತು ಊಟ
ನಮಗ ಅದೇ ಚಪಾತಿ ಬೆೆಂಡೆ ಚಪಲ್ಯ ಅವೆ ಅದು ಆಟ್ಟೆ ಕಡ್ಡೆ ಮಾಡಸರ್ ಹ್ಮ್
ಹಾ ಹಷೆಲ್ ಊಟ ಹೆಯಾಂಗೈತಿ
ಅಷ್ಟೆ ಒ ಸ್ವಲ್ಪ ಮಾಡಪ್ಲಿ ಅದ ಊಟ
ಹ್ಮ
ಅಷ್ಟ ಚಲೋ ಬಿ ವಲ್ಸ್ ಬಿ ಇಲ್ಲ
ಹಾ
ಹ್ಮ್
ಮತ್ತತ್ ನಿಮ್ ಪಿ ಟಿ ಸರ್ ಏನಂತಾನ
ಪಿಟಿ ಸರ್ ಮ ಪಿಟ ಪಿಟಿ ಮ್ಯಾಮ್ ಬೈದಾತಾರ ಪಿಟಿ ಮ್ಯಾಮ್
ಹ
ಪಿಟಿ ಮ್ಯಾಮ ಬೈಲ ಪಿಟಿ ಮ್ಯಾಮ್
ಹಾ
ಹ
ಪ್ರತಿ ಮ ಮೇಲೆ ಇರ್ತಾರ ಅವರು
ಬಿಟ್ಟಿ ಮೇಡಮ್ ಇಲ್ಲೇ ಕಾಾಲಜ ಇರ್ತಾರ
ಹಾ
ಹ್ಮ್ ಪಿಟಿ ಮೇಡಮ್ ಅವ್ರು ಜವಲ್ದನ್ ಇ ಮಾಡ್ತಾರೋ ಡಿಸ್ಕಸ್ ಹೊಡಿತಾರೋಡು
ಹ ಯಾರಾದ್ರ ಡಿಸ್ಕಸ್ ಅಟ ನೀಮ್ ಹೇಳ ಅವರದ
ಓ ಪಿಟಿ ಮೇಡಮ್ ಹೆ ಸರ್ ತುಮಪ್ಲ ಅಗಾ
ರಾಂಗೋ ಹೆಸ ತ ವಿಜಿ ಮೇಡಮ್ ನ ಡಿಸಕಸ್ ಹೊಡಾರ ತ ಹ
ಅದೇ ಸಮಾಜ್ ಕಂಕೀರಿ ಅಂತ ನೋ ನೋಡು
ಹಾ
ಹಾ ಹ
ಈ ಯಾರು ನನ್ಗ ಗೊತ್ತಿಲ್ಲದು ಏನು ಹೇಳನಿ ಅಷ್ಟೆ ಯಾರ ಹೇಳ್ಬೇಕದು
ಹ ಹೌದ್ ಚೇತನ ಸಮರ್ಥವರ್ದ ನಿಂಗೆ ಕುನ ಅರ್ಷಲ್ಲ ನೀ್ ಚೇತನ ಇರಿ
ರೇ ಹೇಳು ಸೋಮನಾಥ್
ಹ್ಮ್ ಹ್ಮ್
ಹ್ಮ್ ಮಾಡಣಾತಿ
ನೀ ಬಾಥರೂಮ ನಿಚ ನೋಡೋ
ಬಾಥರೂಮದ ಮತ್ತ ಗಿಡ ಹಚ್ಚಕ್ ಹೋಗೇನಿ ಅಂದಿ. ಏಸ ಹಚ್ಚಿ ಬಂದಿ.
ನಾರಾಯೆಪ್ಪತ್ತು.
ಏ ಹಚ್ಚಿ ಬಂದ ಏ ನಂಗಸುಮ ಈಟ್ಟು ಬಂದ್ಯೋ.
ಏ ಹಚ್ಚ ಬಂದೆನೋ ಅಂದ ಇಪ್ಪತ್ ಮಂದಿ ಕಡ ಹಚ್ಚಿದ್ದೆವು.
ಹ್ಮ್ ನೀಂತೂ ಏನ್ ಮಾಡಲ್ಲ ಸೇಪ್ ಗಿಮ್.
ಬಿಡೋ.
ಹಾ ಹಾ ಹಾ ಹಾ.
ಎಲ್ಲಾ ಮಾಡ್ತವಿ ನೋ ನನ್ನಂತೆ ಆತ ಎಲ್ಲಾ ಕೆಲ್ಸಗಳಿದವಿ.
ಹ್ಮ ಮಾಡ್ತಿ ಮಾಡ್ತಿ.
ಸುಮ್ಮತ್ ನಾ ಮಾಡ್ಲ ಅಂದ ಯಾರು ಮಾಡ್ತಾರ ಹೇಳರು.
ಹ್ಮ್ ಕಾಲೇಜ್.
ಕಾಲೇಜನಪ್ಪ ಧಾರವಾಡ ಮಾಡೇನಿ. ಕೃಷಿ ಮಹ.
ಕಟ್ ಕಟ್ ಕೆಲತೆತಿ ಲೆ.
ಹ್ಮ್ ಕೃಷಿ ಮಹಾಾವಿದ್ಯಾಲಯ. ಧಾರವಾಡ ಧಾರವಾಡ ಮಾಡೇನಿ ಹ್ಮ್.
ಏನ್ ಏನ್ ಮಾಡ್ಸ್ತಾರ ನಿಮ್ ಕಾಲೇಜ್ದಾಗ.
ಅದೇ ಮಾಡ್ಸ್ಥರಪ್ಪ. ಕೃಷಿ ಸಂಬಂಧಪಟ್ಟೆ ಅದೇ ಗಿಡಗಳು ಚಸ್ತಾರ ಸಸಿಗೋಲ್. ತಾರ ಹುಲ್ ಕಿತ್ಲಕ್ಸ್ತಾರ ಗಿಡಗಳು ಬೆಳಸಕ್ಸ್ತಾರ ಗೊಬ್ಬರ ಹಾಕ್ಲಿಕ್ ಹಸ್ತಾರ್. ತರ ಬಾಳ ಕೆಲ್ ಬಾಳ ಕೆಲ್ಸತಾರ.
ಫಸ್ಟ್ ಟೈಮದಾಗ ಏನಏನ್ ಬೆಳೆದಿದ್ರಿ.
ಫಸ್ಟ್ ಅಂದ್ರ ನಾವು ನಂಕತನಿ ಬೆಳದೇವ್ರೀ ಮ ಜೋಳ ಬೆಳೆದೇವಿ ಗೋಧಿ. ತೊಗರಿಬೇಳೆ ಬೆಳೆದಿದ್ದೇವೆ ಎಲ್ಲ ಬೆಳದೇವ ಹ್ಮ್. ಮತ್ತ ನೀ ನೀವ ಏನ್ ಬೆಳೆಸಿರಿ.
ಅವು ಗೋಂಜಾಳ ಸೂರ್ಯಪಾನ ತೋ. ತೊಗರಿ ಹಾಕಿದ್ದೀವಿ ಹಾಕಿ ನೀರ್ ಬಿಟ್ಟಿವಿ ಅಲ್ಲ ಕೊಳತ್ ಹೋಗ ಬಿಟ್ಟವು.
ಹಬಬ ಹಾಂಗ್ಯಾಕ್.
ಅದು ಸಾಲ ಟ್ಯಾಕ್ಟ್ರಲ್ಲಿ ಕೋರಿಬೇಕ್ರಿಯಲ್ಲ.
ಹ್ಮ್.
ಅವು ಸುಮ್ ಸಣ್ಣ ಸಣ್ಣು ಮಾಡಿದ್ರಪ್ಪಾ ಎತ್ತಿಲ್ಲಿ ಮಾಡಿದ್.
ಹ್ಮ್.
ಅವೆಲ್ಲಾ ನೀರಿನ್ ಪೋರ್ಸಿಗೆ ಹರ್ಕೊಂಡ ಹೋಗಿ ಬೀಜ ಅವ ಮತ್ ಸಾಲ ಒಳಗ ಇಡ್ಬೇಕಲ್ಲ ಬೀಜ.
ಹ್ಮ ಸಾಲು ಒಳಗೆ ಇಡಬೇಕ್ ಬಿಜಗೋಳ.
ಹ ಮತ್ತತ್ ಅವು ಸಾಲನ ಹರ್ಕೊಂಡ್ದ್ರೆ ಬೀಜ ಎಲ್ಲಿ ನಿಂದರ್ಬೇಕ್ ಅವು ಒಂದ್ ಕಡೆ ಹೋಗಿ ನೀರ. ಬದ ಬಿಟೆ
ಮಾಡೋ ಮಾಡ್ತಾರ ಮನ್ಸು ಮಾಡೋದ್ ಮಾಡ್ತಾರ ಮನ್ಸ. ಮ ಮನಸಾರೆ ಮಾಡಲ್ಲ ಏನ್ ಮಾಡಲ್ಲ.
ಹ್ಮ್.
ಅ ಕೆಲ್ಸ ಮಾಡ್ತಾ.
ಹ್ಮ್ ಎಲ್ಲ ಅರ್ಧ ಮುರ್ದ ಲೇಬರ್ ಹಚ್ಚಲ್ಲ ಬಿಡಲ್ಲ. ಅಲ್ಲ ಲೇಬರ್ ಕ ಹಚ್ಚು ನಮ್ ಕಡೆ ತಗಸ ನಾವ ಗಾಗರ ಅಂತೂ
ಹ್ಮ್ ನಮ್ ಕಡೆನೇ ಎಲ್ಲ ಮಾಡ್ಸುತ್ತಾನ ನೋಡ ಫೈನ್ ಆಗ್ತಾನ ಎಲ್ಲಾಕ್ಕ
ಹ್ಮ್ ಎಲ್ಲಕ್ಕೂಪ ಇವತ್ತು. ಮತ್ತೇ ಇಲ್ಲಿ ನಮ್ದ ಏನು ನಮ್ ಮ್ಯಾಗಿ ನಾಕು ಹಿಂಗ ಏನು ಚೆಕ್ಕೆ ಮಾಡಿಲ್ಲವ. ಅಂದ್ರು ಎಲ್ಲಾರ ಹೆಸರು ಬರ್ಕೊಂಡ ಹೊಗ್ಯಾನ್ ಎದಕ್ಕೇನು.
ಖರೆ.
ಯಾವ ರೂಮ್ ಅಡ್ಯಾಡ್ ಅಡಿ ಒಂದ ಕಬರ್ಡು ತಗ್ದಿಲ್ಲ ಬರುದ ಒಣೆೇ ರೂಮ ಯಾವುದ ಇರ್ತಿತ್ ಲಾ ಆ ರೂಮ್ ದ ನಿಂದ್ರದ ಹಾ. ಈ ಈ ರೂಮದಾಗ ಯಾರ್ ಆ ಬಾಜು ರೂಮ್ ದಾಗ್ ಯಾರ ಅಲ್ಲಾರ ಹೆಸರು ಬರ್ದಾನ್ ಮ್ಯಾಗೀನವೃದು.
ಏ ಹಂಗ್ ಮಾಡ್ಬಡದು ಒಂದು ಪಾಪ. ಬಾಳ ಸ್ವಲ್ಪ ಜನ ಏನೂ ಮಾಡಿರಲ್ಲ ತಪ್ಪೇ ಮಾಡಿರಲ್ಲ ಹ್ಮ್ ಹ್ಮ.
ಹ್ಮ್ ನೊ ನಾವ ಏನು ಮಾಡ ಅಲ್ಲ ನಮ್ ಕಬೋರ್ಡ್ ದಾಗ ಒಂದು ಪ್ಲಟ್ ಇ ಏ ಇಲ್ಲಲ್ಲ ಎಲ್ಲ ಲೈಟ್ ಆರ್ತ ಹರ್ಶಿವಿ ಎಲ್ಲ ಪ್ಯಾನ್ ಹರ್ಶಿವ ಎಲ್ಲಾ ಮಾಡಿ ಒಂದ್ರು ನಮ್ ಹೆಸರು ಬರ್ಕೊಂಡ
ಅವನ್ ಏನ್ ಹೇಳ್ಬೇಕಪ್ಪಾ ಅಂಥವರಿಗೆ
ಆದ್ರೆ ತಳಗಿನ ಫ್ಲೋರ್ ದಾಗ ಎಂಟ್ರಿ ತಳಿಗಿನ್ ತಾಳ್ಗಿನ್ ಫ್ಲೋವರ್ದಾಗ ಬರಿ ಎಂಟ ಮಂದಿ ಅಷ್ಟೇ ಬರೆದನ್ ಅಂತ ಹೆಸರು
ಏ ಅಂತವ್ರಿಗೆ ಏನ್ ಮಾಡಪ್ಲಿ ಅದು ಸುಮ್ ಅಂದಬೇಕು ಮುಂದಕ್ ಹೋಗ್ಬೇಕು
ಏನು ರೊಕ್ಕ ತಿನ್ಬಕ್ ತಿನ್ಬಕ್ ತೀರ ಬಾಳ್ ಅಕ್ಕದಪ್ಪ ಎಲ್ಲಾ ಬರೀ ತಿನ್ನಕ್ಕೆ ನೋಡ್ತನ್ ಬರಿ
ಏನಿಲ್ಲ ಬಾಕಲ್ಲ ಕಿಡ್ಕಿ ಬಟನ್ ಗಿಟನ್ ಎಲ್ಲಾ ಒಡೆದ್ ಹೋಗಸ ಏನಿಲ್ಲ
ಹ್ಮ್ ಮತ್ತ ಸೂಲ್ಟಿ ಅದು ಏನಿಲ್ಲ ಏನು ಕಾಮನ್ ಅಪ್
ಕಾಮನ್ ತೊಗತ್ ನೋಡೋ ನಾಳೆ ಗೆ ಹೋಗೋತಿವಿ
ನಾಳೆ ಯಾವವಾಗಿಂದ್ರ ಬರ ಕೇಳ್ತಿರ್ರಿ
ಇಪ್ಪತ್ತೊಂದರಲೇ ಇಪ್ಪತ್ ಏಳು ತಕತ್ ಹೋಗ ಕತ್ತಾರ
ಇಪ್ಪತ್ತೊಂದ್ರಲಿಂದ್ರೆ ಇಪ್ಪತ್ತಏಳ
ಹ್ಮ ಒಂದ್ ವಾರ ಆಯ್ತದ
ಹಾ
ಹ್ಮ್ ಒಂದು ವಾರ ಸಟ್ಟಿ ತಗೊಂಡಿ ಹೋಗಾಕತ್ತೀವಿ ಊರಿಗೆ
ಹ ಗುರುವಾರ ಆಕತ್ತದ ಹೊಳಿ ಶುಕ್ರವಾರ ಬರ್ಬೇಕೇನು ವಾಪಸ್
ಇಲ್ಲ ಇಪ್ಪತ್ತೆಂಟ ಅಂದ್ರೆ ಇಪ್ಪತ್ತೊಂದ ಸೋಮವಾರ ಆತ್ದ ಸಾಮಾರ್ ಹೋಗಿ ಸೀದಾ ಮುಂದಂದು ಸೋಮಾರ ಸೋಮಾರ
ಹೌದಾ ಹಾ ಹಾ ಹಾ
ಮತ್ತ ಊಟ ಏನ್ ಏನಿಲ್ಲಪ್ಪ ಸುಮ್ಮನೆ ಅಡಾಡಕ್ ಹತ್ತೀನಿ ಹಾಗ್ಯದ್ ನೋಡಪ್ಪ ಸಾಕ್ಯತ್ ನಂಗರ ಈ ಕಾಲೇಜ್ ಕಾಲಾಗ ಯಾವಾಗ್ ಬಿಟ್ಟು ಹೋಲ್ ಅಂತ ಕೂತಿನಿ
ಹೆ ನಾವ ಬಿಟ್ಟು ಹೋಗ್ಬೇಕಂದ್ರ ನಾವವು ನ್ ಆರ್ ಎಮ ಬಂದಿವವಿ ಏನ್ ಮಾಡಾಕ್ಪ್ ಇರಬೇಕು ಒಂದ್ ವರ್ಷ ಕಲ್ತ ಬಿಟ್ಟನ ಅಂದ್ರೆ ಏನು ಉಪಯೋಗಿಲ್ಲ ಇದ್ರ ಸ್ಟಾರ್ಟಿಂಗ್ ಬಿಡ್ಬೇಕಂದ್ರೆ ಅದ ಆಪ್ಷನ್ ಇಲ್ಲಪ್ಪಾ
ಖರೆ ಖರೆ
ಅದ್ ಆಪ್ಷನ್ ಇದ್ರೆ ಸ್ಟಾರ್ಟಿಂಗ್ಗೆ ಬಿಟ್ಟು ಹೋಗ್ಬಿಡ್ತಿದವಿ ನಾವು
ರೆ ಸ್ಟಾರ್ಟಿಂಗ್ ಆಪ್ಷನ್ಸ್ ಸ್ಟಾರ್ಟಿಂಗ್ ಇ ಬಿಟ್ಟತ ನ ಸ್ಟಾರ್ಟಿಂಗ್ ಆಪ್ನ್ ಕೊಟ್ಟ ಸ್ಟಿ ಸ್ಟಾರ್ಟಿಂಗ್ ಬಿಟ್ಟವಿ ಅಲೆ
ನಾನೂಪಾ ನಾ ಮೊದಲ್ಲು ಅಲ್ಲಿ ಒಂದ್ ಕೊಲೆ ಇದ್ನಿ ಸುಮ್ ಆರಾಮ ಇದ್ ನೋಡ್ರಿ ಇಲ್ಲಿ ಸೋಳೋ ಬಂದಏನದು ಬಿಟ್ಟು ಲಿ
ಯಾಕ್ ಬಂದೆಪ್ಪ ಬಟಿ
ಹೆ ನಾ ಇದು ಆರಾಮಯತ ತೆ ನಾ ಬಂದೇ ನಾ ಹಿಂಗ ಇರ್ತತ್ ಅನ್ಕೊಂಡ್ರಕನ್ಲೀದು
ಹ್ಮ್ ಮಾಡದು ಹಣೆ ಬಾರ ಆಯ್ತು ಆಯ್ತು ಏನ್ ಮಾಡಪ್ಲಿಲ್ಲ
ಹ್ಮ್ ನಾವೇ ಅದು ಆ ಓದಾರ್ ಇದ್ರ ನಡೀತತಿ ಎಲ್ಲಿದ್ರೂ ಓದ ಎಲ್ಲ ಹೇಗೆ ಮಾಡ ಸುಮ್ ವೆಸ್ಟ್ ಲಾ ಇಲ್ಲಿ
ಉಡಾಳ ಉಡಳ ಉಡಾಳತನ ಮಾಡ್ತರಿ ನೀವೆಲ್ಲ
ಏ ಊಡಾತನ ಏನ್ ಮಾಡಲ್ಪ
ನಾನೇ ಎಲ್ಲ್ ಉಡಲ್ತನ ಮಾಡ್ತೀನಿ ಹೇಳು ನೀನೆ
ನಿಮ್ ಜ್ಯೋತಿ ಮೇಡಮ್ ಇನ್ನೊಂದು ಕ್ಲಾಸ್ ಬಿಟ್ಟ ಎಸ್ ಎ ಮಾಡ್ತನ
ಖರೆ
ಹಾ ಹ ಈಗ ಸಪ್ಸೆಂಟ್ ಅದಿ ಸತ್ತಾನ ಬದುಕನ ಅಂತ ಕೇಳ ಇವತ್ತು
ಕ್ಲಾಸ್ ನಾಗ
ಹಾ ಕ್ಲಾಸಲ್ಲಿ ಸತ್ತಾನೋ ಬದುಕಾನೋ ಸಿಯಾರ ಹಿಂಗ ಕ
ಹ್ಮ್
ಬದಕೇನ್ರಿ ಮೇಡಮ್ ಅಂತತ್ ಹೇಳ್ಯಾರ ಹುಡುಗರಲ್ಲಾ
ಹ್ಮ
ಹಾ ಮ ರೌಲ ಜಸ ಅಂತಂತ ಹೇಳ
ಹ್ಮ್
ಸಮಮ್ಮೇದ ದಸಿಯಂ ಚಯಳ
ಯಾರು
ಸಮೇತ
ಹಾ
ಹಾ ಏನು ಕಾಲೇಜ್ ಹಾಸ್ಟೆಲ್ದಾಗ ಇರಲ್ಲಾ ಹುಡುಗಗ್ ಸೆಕೆಂಡ್ ಸೆಮ್ ಬಂದಗತ್
ಯಾರು
ಸಮೀರ್ತ
ಅದು ನಂದಏನ ಅಂದ್ರೆ ನಂದ್ ಎಸ ಆಗಿದೆ ಅಂತಂದಾಳೆ ನೀನ್ ಆತಂತ ಅಂದ್ರಳೆ
ಎಸೆ ಅಂತ ಏನಂದಿಲ್ಲ ಸತ್ತ ಅಾನ ಬದುಕನವ ಬರವಲ್ಲ ಏನಲ್ಲಾ ಅಂತ ಕೇಳಳ
ಹ್ಮ್
ಮತ್ತೆ ಇನ್ನೊಂದ ಸಾವ ಎರ ಗಂಟೆಗೆ ಗಂಟೆಗೆ ಅವೇನ್
ಹ್ಮ್ ಆಗಂದ
ಹ್ಮ್ ಮತ್ತ ಆತ ಇನ್ನೊಂದ್ ಬಿಟ್ಟಿ ಎಸೆ ಮಾಡ್ತಾಳ ಆಕಿ ಹೇಳ್ಯಾಾಳ ಆಮೇಲೆ ಕಾಲ್ ಬಯ್ತೀನಿ ಕೈ ಬೀಳ್ತೀನಿ ಅಂದ್ರ ಅವಾಗ ಏನು ಹೊರ್ಕೋಟಾಗಲ್ಲ ನನ್ ಕಾಲು ಹೊರ್ಕೋಟಗಲ್ಲ ಕೈನು ಹೊರ್ಕೊಟ ಆಗಲ್ಲ
ಹ್ಮ್
ಇವಾಗ ಹೋದ್ರಿ ಇವಾಗ ಇದ್ ಮಾಡ್ರಿ ಚಲೋ ತಂಗ ಬರ್ರಿ ಅಂತ ಹೇಳೋಳೆ
ಹ್ಮ್ ಅ ಕಾಸ್ ಬಿ್ ಮಾಡಡದಪ್ಪದ ಲಾಸೋಭ ಕತ ಎಂ
ಹಾ ಹೋಗ್ಬೇಕು ಬಿಟ್ಟು ಎಸೆ ಮಾಡ್ತಾವ ನೋಡು
ಆಯ್ತು ಜಾಸ್ತಿನ್ ತಗ
್ಮ ಹ್ಮ್